ಹಲೋ ಹ್ಮ್ ಏನ್ ಮಾಡತ್ರಿ ಈಗ ಊಟ ಏನ್ ಮಾಡ್ದ ನಗೆ
ಅನ್ನ ಸಾಂಬಾರ್
ಹ್ಮ್ ಹ್ಮ್ ಬೆಳಿಗ್ಗೆ ಏನ್ ಮಾಡಡಿದ
ಒಪೆ
ಹ್ಮ್ ಆಯ್ ಬಂದ್ ಹೋದ್ಲನ
ಹ್ಮ್
ಹ್ಮ್
ನನ್ ಹಗ ಮದೆ
ಹ್ಮ್ ಈ ಚಾ ಟೈಮಿಗೆ ಈಗ ಒಂದ್ಗೊಂಡ್ ಬರ್ತಲ್ಲಾ
ಹ್ಮ್
ಆಮೇಲೆ ಒಂದ ರೌಂಡ್ ಬರ್ತವ ನಾನೇ ಎಲ್ಲ ಕೆಲ್ಸ ಮಾಡಿ ಹನ್ನೆರಡು ಆಯ್ತು ಮತ್ತ ಹನ್ನೆರಡರಲ್ಲಿಂದ ರೆಡಿಯಾಗಿ ಒಂದಕ್ಕೆ ಹೋದಗಿ ಮದ್ವೆಗಿ
ಹ್ಮ್.
ಹೋ ಅಲ್ಲಿಗ್ ಮೂರಕ್ ಬಿಟ್ಟ ಮೂರವರೆ ತನ ಇಲ್ಲಿಗ್ ಬಂದ ಬಂದ ಕುಂ ಮತ್ ಹೋದಕ ಕರ್ಲಿ ಸಾನಿ ಟೈಮ್ ಅಗೆದಾಂತ್ ಹೇಳಿ ಸಾನ್ವಿ ಕರ್ಕೊಂಡ್ ಬಂದು. ಕುಂತಿದ್ದ ನೋಡ ಬಟ್ಟಿ ಮುಂಜೆ ಬಟ್ಟಿಗೆ ಬೇಕಂದ ಮಳೆ ಬಂದ ಬರ್ತದೆ ಏನ್ ಮಾಡತಾರೆ ತಗೊಂಡ್ ಕೋತ್ಕಡ್ತೀನಿ ಹಂಗೆ ಟ್ಟೋಗಲ್ ಬಟ್ಟಿ
ಹ್ಮ್
ಸಪ್ಪ ಏನ್ ಮಾಡ್ತಾನ
ಅವನು ಒಳ್ಳ ತಾನ
ಹ್ಮ್ ಚಕ್ಕ ತಟಾಮಡೆನಾ
ಅ ಎರನೇ ಊಟಾವಂದ
ಹ ಮುಂಜೆ ನಾ ನಾಷ್ಟಾ ಎರಡನೇ ಊಟ ಏ ನಾಷ್ಟ ಬಿಟ್ಟೆ ಎರನೇ ಊಟ ನಾಷ್ಟ ಒಂದ್ ಮೂರೇನು. ಎನ್ ರಾತ್ರಿ ಒಂದ್ನನ್ಕಾ ಹ್ಮ.
ನಿಮ್ದ ನಿಮ್ಮ ಆಯಿಕಲ್ಯಾಣಿಕಾಕ ಉರಿಗೋಗ್ಯಾರ್ ಅಂತ ಹೇಳಿರ್ ಏನ್ ನೀವು.
ಹೊ ನಿವ್ ಹರಾ ಹೇಳ್ದನು.
ಹ್ಮ್ ಹೂ ಅಂತಂದಿದ್ದ ಆಮೇಲೆ ನಂಗ್ ಗೊತ್ತಲ್ವ ನ ಆಕಡೆ ಹೋಗಿಲ್ಲ ನಿನ್ನೇ ಊರಿಗ್ ಬಂದಿಲ್ಲ ನಂಗೇನು ಗೊತ್ತಿಲ್ಲತೆ ಅಂದ. ಅವ್ಳು ಮನೆಗ್ ಹೋಗೇನಂತೆ ಹೋಗ್ಯಾಳ ಹೋಗ್ಯಾನಂತ್ ಹೇಳ್ಯಾಳ ಏನೇನವ ನಾನೀಗ್ ಗೊತ್ತಿಲ್ಲ ಆತ
ಹ್ಮ್ ಅವತಂಗೂಲಿನ್ ಬರಕತ್ತಿದ್ವಲ್ಲ ಏನ್ ಇರು ಅಂದ್ರು ಇಲ್ಲ ಅವ್ರು ನಾಳೆ ಊರಿಗೋಗ್ತಾನ ಅಂತ ಹೇಳಿದ್ನಕಿ. ಅದಕ್ಕೆನಂಕಂಡ್ರೇನ್ ಮುಂಜನೆಕೇಳ್ದಗೂ ಏನಂತ ಗೊತಾಗ್ಲಿಲ್ ಇವತ್ ಮುಜೆನೆ ಮಾತಾಡಿದ್ರಲ ಇಕಿ ನನ್ ತೀ ಅವಾಗನು ಹೋಗ್ಯಾರೆನಂದಳು ಹೂ ತರ ಅಂದ್ರ ಮತ್ ಬೈತಾರಂತ್ ಹೂ ಹೋಗ್ಯಾರ ಅಂತ ಹೇಳ್ಬಿಟ್ಟು. ಹೂ ಅವರು ಇವತ್ತರೆ ಇವತ್ ತು ಟಿಕೆಟ್ ಸಿಕ್ಕಿಲ್ಲ ನಾಳಿಗ್ ಹೋತಾರೆ ಇಲ್ಲ ನಾಳೆ ನಡ್ದ ಆಚೆನಡ್ದ ರಾಜೇದವಲ ಓದ್ರೆ ಶನಿವಾರ ಹೋತರ್ ಇಲ್ಲ ನಾಳಿತಾರ್ ಹತಾರ್.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
ಹ್ಮ್ ಯಾರ ಒಂದಕಿ ಬಂದೆಯಿಲ್ ಎಲ್ಡ್ ದಿನ ಇಕಡೆ ಮನೆ ಕಡೆ ಅಂತ ಹೇಳಿನಿ.
ಕಡ ತಗಂಬೂಟಾ.
ಹ್ಮ್. ಹಂಗಿದ್ದಾಗ ಇವ್ರ್ ಮಾತ್ ಚೇಂಜ್ ಮಾಡ್ಬಿಡ್ಬೇಕು.
. ಹೂ ಅವ್ರ ಮನೆ ಕಾಡಿಗೆ ಹೊ ಹೋಗಿಯಾಲಾತ್ಲ್ ನೀವು ಅವ್ರ ಮನಿ ಕಡಿಗೆ ಎಲ್ಲೋಗ್ಲಿ ಹೇಳವಾ ಹೋಗಿಲ್ಲ ಅಕಾಡಿ ತ್ ಮ.
ಹಾ ಎದಕ್ಕ ಕೇಳಂದ್ಲು ಬಂದ್ನಿ ಊರಿಗ್ ಬರ್ತಾರೇನ ಅವ್ರು ಅಂದುಳು. ಏನ್ ಮಾಡ್ತಾರೆನೋ ಗೊತ್ತಿಲ್ಲ ಅವ್ರು ಬಂದಿಲ್ಲ ನಾನು ಹೋಗಿಲ್ಲ ಅಕಾಡಿ ಮನೆ ಕಡೆ ಅಂತ್ ಹೇಳನು. ಮತ್ತೆನ್ನೇನ್ ಹೇಳಿ ಹೋಗಲ್ಲ ಅಂದಿದ್ ಬೇರೆ ನಾನು ಫೋನೇಗ್ ಆಯ್ ಜೊತೆ ಮಾತಾಡ ಮೇಲಿ ಕೇಳಿದುಕ್ ಹೋಗಲ್ ಅಂದಿದ್ನಿ. ನನಿಗೆ ಬರ್ದು ಕೊಟ್ಟದೇ ಅಂದಿದಾಲ್. ಹೇ ಕೂತ್ ಕುಂದೂರ್ಲ್ ಅಂತ್ ಹೇಳಿ ಏನ್ ಮಾಡ್ತರೇನ ಅಕಿ ಈ ಮನೆ ಕಡನೆ ಬಂದಿಲ್ ನೋಡಕಿ ನಂಗು ಹೋಗೋಕಾಗಿಲ್ ಅಂತ್ ಹೇಳ್ದ. ಮತ್ ಬಸ್ ಬಂದ್ರು ಅರಾಮ್ ಮನೆ ಆರಾಮ್ ಇರ್ಬೇಕಾಗ ನಾನು ಹೋಗ ಆಕಿ ಇನ್ನು ಯಾಕೋ ಬಂದಿಲ್ಲ ಅಂದ ಏನ್ ಮಾಡ್ತ ಮತ್ತೆ ಹಬ್ಬಕ್ ಹೆಂಗ್ ಮಾಡ್ತಾರ ಅಂತಂದ್ಳು ನಿನ್ನಿ ನಿನ್ ಮನಿ ಅದು ತೊಳಲಿಕ್ಕೆತ್ತಿನ್ ಅಂದ್ಳು ಯಾಕ್ ಮನಿ ತೊಳಿಲಿಕತಿದ್ ಅಂದೇ ಅದೇ ಇದ್ರು ದೇವ್ರದಲ್ಲ. ಅದ ತೊಳಿಗತಿನಿ ಹಂಗ ಹಿಂ ಅಂದ್ರೆ ಇವ್ರಏನ್ ಬರ್ತಾರಾ ಇಲ್ಲ ಅಂದ್ರ ಏನ್ ಮಾಡ್ತರೇನ ಗೊತ್ತಿಲ್ಲ ಅಂದ ಅವರು ಬಂದಿಲ್ಲ ಎರಡು ಮೂರು ದಿನ ಆಯ್ತ್ ಮನಿ ಕಡೆ ಬಂದಿಲ್ಲಕಿ ರೂಪ ನಾನು ಹೋಗಿಲ್ಲಕಡೆ ಎಡು ಮೂರು ದಿನ ಆಯ್ತು ಏನ್ ಮಾಡತಾಳ ಏನ ಗೊತ್ತಿಲ್ ನೋಡಾವ ಅಂದ.
ಹ್ಮ್.
ಹ್ಮ ಆಯ್ತು ಹಂಗಿದ್ರ. ಅಂತ ಅಂದಳಾಕಿ ಸರಿ ತಗೋ . ಕಲ್ಲಡದ್ರು ಹೋಗೋಣ ಹೊತ್ತೆ ಹಾಕ್ಸ್ರ ಮತ್ ಮ ಇಂದ್ರ ಹ್ರ ಹ್ತಾರಂತೇಳಿ ಹೋಗಳಿಕ್ಕೆ ಮತ್ ಹೋಗ್ಯಾರ್ ಅಂತ ಹೂ ಹೋಗ್ಯರ ಅಂದ
ಹ್ಮ್ ಚಲೋ ಮಾಡ್ರಿ
ಇತ್ ಮುಂಜಾನ ಕೇಳದಾಗ ಅದೇ ಹ ಹೋಗ್ಯರ ಅಂತಾನ ಹೇಳಿದ ಮತ್ ಇನ್ನೇನ್ ಮಾಡೋದತಗೇ ಇವ್ಳು ಇರು ಅಂತಳಾಕಿ ಇರ್ಲಿಕ್ಕೆ ಎಲ್ಲತದ ಚುಕ್ಕಳ ಬಿಟ್ಟಕಾರೆ.
ಹ್ಮ್.
ಬಂದಿಲ್ ಎಸ್ ದಿನ ಆಯ್ತು ಇರು ಮನ್ ಆ ಇತರ್ ಬಂದಿಲಕಿ. ಆಯ್ತಾರ ಬಾ ಚಿಕ್ಕೋಳ್ ಕರ್ಕೋಡೋಕೆರೆ ಎಷ್ಟ ದಿನ ಆಯ್ತು ಅವರುನು ಬಂದಿಲ್ಲ ಮೂರ ಎಷ್ಟೋ ಮೂರ ಎಂಟ ದಿನ ಆಯ್ತ ಅವ್ರು ಬಂದಿಲ್ಲ. ನೀವು ಬಂದಿಲ್ಲ ಯಾರು ಬಂದಿಲ್ಲ.
ಹ ಚುಕೊಳೇ ಬರಲ್ಲಲೋ.
ಆಯ್ತಾಯ್ ಶಾಲಿ ಚಲೋ ಆಯ್ತಿದ್ ಬರೊಂಗಿಲ್ಲ ಅಂದ ಯ್ ಶನಿವಾರ ಆಯ್ತರ ಬರ್ತ್ ಅವಾಗ ಈಗ ಬರಲೇ ಆಗ್ಯರಲ್ಲ ಅಂತಂದಳು ನಮ್ದು ಕೆಲಸ ನಡ್ದಾವ್ ಅಕಾಡಿಕಾಡಿ ಹೋಗತ್ತನ್ ಬಸವ ಗಡಿ ಮೇಲ್ಲ.
. ತಿಗುವಂತಂದರು ಮಾಡ. ಅ ಮಾಸ್ತರ್ ಮನೆಗ ಐಸ್ ಕ್ರೀಮ್ ಕೊಡ್ಲಕ್ ಹೋಗ್ಯಾನ್ ತಿನ್ವ ಅಂತಂದ್ರತ್ತ ನಾವ್ ಅಲ್ರಿ ಆಗನ ಅದು ಹೇಳಕತ್ತನ್ ಹ್ಮ್ ಆ ಮಂಜಣ್ಣರ ಇಲ್ಲ ಇಟ್ಟಿದ್ರು ಪ್ರೈಡ್ಜ್ನ್ಯಾಗ ಅದಕ್ಕೀಗ ಮುಂಜಾನೆ ಮಡಿ ಕಡೆ ಹೋಗ ಮತ್ತೆ ಮನೆ ಒಯ ಕೊಡುವ ತಂದನಂತ
ಹ್ಮ್
ಏನಾರ್ ಕೊಡ್ಲಕ್ ಹೋದಾಗ ತಿನ್ನವ ಅಂದ್ರತ್ರ ವಲ್ದ
ಹ್ಮ್ ಗುಣಾ
ಹ್ಮ್
ಸಜಿಗೆ ನೋಡ ಕಡಿಗಿ
ಇರದೇ ಕನ್ಫರ್ಮ್ ಇದ್ದಿದ್ದಿಲ್ಲಲ್ಲಾ ಸದ್ಯಕ್ಕ ಏನು ತಲೆ ಓಡ್ ಇಲ್ಲ ನಿಂಗ್ ನೋಡ್ಬೇಕ ಅಕಿ ನಮ್ ಸಣ್ಣವ ಹೇಳದ್ಮೇಲೆ
ಬಸವಲ್ಲ ಹೋಗ್ಯಾನ್ ಹ್ಮ್ ಇರ್ತಾಳ ಬಿಡು ಈ್ರ ಇಲ್ಲ ಇರ್ತಾಳ ನೀವ್ ಅಲ್ಲೇರಿ
ಮತ್ತೆ ನೋಡಂಗಲ್ಿದ್ದು ಮದೆ ನಾಳೆ ದೇವ್ರ ಇಟ್ಟ ಮನೆ ಬಂದ್ ಹೋ್ತನ್ ಮತ್ತೆ
ನಾಳಗ ಮತ್ತೆ ಸೋಮಾರ ಹೋಗಕಲ್ಲ ಸುಮ್ಮನೆ ಹೋಗದ ಬರದ ಏನ್ ಮಾಡ್ತೀರಿ
ಶನಿವಾರ ಸುಟಿ ಆತದ ಹ್ಮ್ ನಾವ ಬಟ್ಟೆ ಗೀಟ ಏನ ತಂದಿಲ್ಲ ತಂದೆನೋ ತರದೇ ಎಡ ಅಂಡರ್ ವೇರ್ ನಿಮ್ ತಮ್ಮಗೆ ಪ್ಯಾಂಟ್ ಅಂಗಿ ತಂದಿಲ್ಲ ಅವ್ರಿಗಿ
ಟ್ರೆ ಎಲ್ಲಿ ಹೋತಾನ ಪ್ಯಾಂಟಂಗಿ ಒಯ್ಲಿಕ್ಕ ಅಯ್ ಉಟ್ಕೊಂಡ್ ಮನ್ಯಾಗಿರ್ತಾನೆ ಟಿ ಶರ್ಟ್ ಪ್ಯಾಂಟ್ ಉಟ್ಕೊಂಡ್ ಮನ್ಯಾಗ್ ಕುಂದುರ್ತಾನ ಹಾಫ್ ಪ್ಯಾಂಟ್ ಟೀ ಶರ್ಟ್ ಉಟ್ಕೊಂಡ್ ಎಲ್ಲರ ಹೊರ್ಗ್ ಹೋದಾಗ ಅದೇ ಒಂದಂಗಿ ಉಟ್ಕೊಂಡ್ ಹೋಗ್ತಾನ ಮತ್ ಹೋಗದು ಬರದು ಸುಮ್ನೆ ಮತ್ ಶನಿ ಮತ್ ಸೋಮಾರ ಏನೋ ಅತಗ್ ಹೋಗ್ಬೇಕ ಅಂತಿದ್ ಹೋಗದ ಇದ್ದಿದಿಲ್ಲ ಅಂದ್ರ ಇ ನಾ ಮತ್ ಕರಿಯಾರ್ ಮತ್ತ್ ಹೋಗ್ಬೇಕ್ ಸುಮ್ನೆ ಹಂತಳ್ಕರೆ ಕಟ್ಟುವ ಮುಗುಸಕೊಂಡ ಒತಟಿ ಬಂದ್ರಿ ಅಂದ್ರ್ ಮುಗುದ್ ಹೋಯ್ತ್ ಆಕಡೆ
ಹಾ ಸುಮ್ಕುಂದ್ರು ಕಾಯಿ ಪಲ್ಲ ಎನು ತಂದಿಲ್ಲ ಮೆಣ್ಸಿಕಾಯ್ ಸುದನೆ ಇಲ್ಲ ಇಲ್ಲಿ
ಮ ಏನಾರು ಮಾಡು ನಿಮ್ಮನುಕೂಲ ನಾ ಶ್ರವಂತೇನಂತ ನಡಿನ ಮ ಎಂದು ಮೊಹರಂ ನೋಡಿಲ್ ಹೋಗಮ್ ನಡಿ ಅದ್ ಮೇಲ್ಕಂದ್ರಿಗೆ
ಅದ ನಸುಕನಾಗೆ ಇರ್ತದ ಐದಕೆ
ಹು ಇವತ್ ಹೋಗಮಂತೆ ಮುಗದೋಗ್ಯಾದ ನಡಿ ಆಕಡೆ ಅಂದನ
ನಸಕ್ನ ಐದಗೆರ್ತ
ಇವತ್ ಸಂಜಿಗ್ ಹೋಗಮ್ ನಡಿಯನ ನಾಳೆ ರಜೆ ಅದ ಅಂತೇಳ್ಯಾರಲ್ಲಾ ಅವ್ರ್ ಪಪ್ಪ ಮೋರಾಮ ಅದಕ್ಕೆ ತ್ ಹೋಗಮ್
ಹ್ಮ ಹಲೋ ಆಯ್ತ್ ಸ್ ಹಲೋ ಬ ಖುಷಿಯಾಯ್ತು ಥ್ಯಾಂಕ್ಸ್ ಮುಂದ ಫೋನ್ ಮಾಡು